ಏ ಮಾಡಕತಿ ಏ ಮಾಡಕತಿಯಕ್ಕ ಊಟ
ಊಟ ಇನ್ನ ಇಲ್ಲ ನಿಮ್ದು
ಮಾಡ್ಬೇಕಕ್ ನಂದು
ಆಯಿತು ನಿದು
ನಂದು ಆಯ್ತು ನ ಬಜಿ ಕೊಟ್ಟಿದ್ರಲ್ ತಿಂದನಾ ಹ್ಮ್ ನೀರ್ಧ ನಾ ಅರ್ಧ ತಿಿಂದವಲ್ಲ
ಏ ದಿನ ನೀ ಆಪ್ ಬರ್ಲೆ ತಿಂದಿದ್ದೆ ಅಂತ ಅಂದವ ಮಮ್ಮಿ
ಎಲ್ಲಾ
ಹ್ಮ್ ಈ ಸಲ ಏನು ಕೆಲಸ ಮಾಡಲ್ ನೋಡು ಸುಮ್ನೆ ಅಡ್ಡಾಡ್ಕತಿನಿ ಸುಮ್ನೆ ವಾಕ್
ನನ್ ನನ ಕ ನನ ಕೇಳಿ ಏನ್ ಮಾಡತೀನಂತ
ಹ್ಮ್ ಏನ್ ಮಾಡಕತಿ
ಹಾ ಹಾ
ಹ್ಮ್ ಹಾಳಿ ಜೋಡ್ಸ ಆಕತ್ತ ನ್ ಯಾರ ಹೇಳ್ಯಾರ ನಿಂಗ ಗಾಳಿ ಜೋಡ್ಸಂತ
ಮಮ್ಮಿ ಹೇಳಿದ್ಲು ನಿನ್ನೆ
ಹ್ಮ ಅಟ್ಲೀಸ್ಟ್ ಇದೀ ಒಂದ್ ಸ್ವಲ್ಪ ಓದದ್ ಬಿಟ್ಟ
ಮತ್ತೆ ಸ್ವಚ್ ಮಾಡಂದ್ರ ಮಾಡ್ಬೇಕಕಲ್ಲ
ಮತ್ತತ್ ಓದ್ ಯಾರ್ ಮಾಡ್ತಾರ ನಾನ್ ನೋಡ ಇಲ್ಲಪ್ಪಾ ನೀವುಓದದೇ ನೋಡಿಲ್ ನಾನು
ಅಯ್ಯ ನಾವ್ ಹೋದತ್ನ ನೀ ನೋಡಿಲ್ಲಾ ನೀವು ನಾ ಓದದ್ ನೀ ಎಲ್ಲ
ಹ್ಮ ನೀ ಓದದೇ ನೋಡಿಲ್ಲ ನಾನು
ಹ್ಮ ನಾವ್ ಓದತ್ನೇ ನೀ ಬಂದಿಲ್ಲಾ ಇಲ್ಲಾ ನೋಡ್ತಿದಿ
ಹಾ ಹಾ ಹಾ ಹಂಗೈತೆೇನದು ಚಲ ಐತೆ ಬಿಡಪ್ಪ ಭಾರಿ ಇದಿ
ಹೋಗಿದ್ದನಾ ಅಲ್ಲಿ ವೈದ್ಯರ ಕಡೆ
ಯಾವ ವೈದ್ಯರ ಕಡೆ
ಅಲ್ಲಿ ಏಲ್ ಕಲ್ದಾಗ
ಇಲ್ಕಲ್ದಗ ಹೋಗಿದ್ದೆ ಇವತ್ತೇನ್ ಹೋಗಿಲ್ಲ ಇವತ್ ರಜಾ ಮಾಡಾರ ಅವ್ರು
ಹಾ ಹೌ ಅಡ್ ಅಡಕ ತನ್ಸುಮ್ಮ ಹ್ಮ್ ಅದಾಡ ಅಡ್ಡು ಊಟಾ ನಮ್ದ ಆಗದ ನೋಡಿ
ಹ್ಮ ಹಾ ಹ್ಮ
ಹ್ಮ್
ಮತ್ತ ಮಳಿ ಮಳಿ ಸಮಾಚಾರ ಹೆಂಗೈತಿ ನಮ್ಮ್ ರಾಗ ಮಳೆ ಏನಿಲ್ಲ
ನಾ ಗಾಡಿ ತಗೊಂಡ್ ಬಜಾರ್ಕ್ ಹೋತಿದ್ದ್ ಮಮ್ಮಿ ಬ್ಯಾಡ ಅನ್ಬಿಟ್ಲು
ಅಯ್ಯ ಅಯ್ಯ ಹುಡುಗ ಪಾಪ ಎದಕ ಹೊಂಟಿದ್ದೀನಿನ್ದ ಏನ್ ಕೆಲ್ಸಿತ್ ನಿದ
ನನಗ ಅದು ಸ್ವಲ್ ಇನ್ನುೂ ತರೋದಿತ್ತ ಮನಿಗಿನ್ನುೂ ತರೋದಿತ್ತು ನನಗೂ ತರೋದಿತ್ತು ಬ್ಯಾಡ ಅಂದಬಿಟ್ಲು ಮಮ್ಮಿ
ಮತ್ತ ನೀ ಗಾಡಿ ತೊಗೊಂಡ್ ಹೋಗ್ತಿ ಎಲ್ಲಾರ ಏನ್ರ ಮಾಡ್ಕೊಂಡ ಬರ್ತ ಅಂದ ಬೇಡಲ್ಲ
ಏ ಏನು ಮಾಡ್ಕೊ ಬರಲ್ಲ ನಾ ಗಾಡ
ಬಾರಿ ಮಾತಾಡ್ತಿ ಬಿಡಪ್ಪ ನೀನು ಭಾರಿ ಮಾತಾಡ್ತಿ ಗೊತ್ತತ ನನ್ಗೆ ಎಂತ ಚಂದ ಮಾತಾಡ್ತ
ಹಾ ನೌನ
ಕಳಿಸ್ತತಿ ಇವಾಗಾದ್ರ ಕಳಸಲ್ಲಾ ನಿನ್ ಕೆಲ್ಸ ನನ್ ಕೆಲ್ಸ ಅಂತ ದ ಬಾರಿ ಮಗ್ರ ನೀನು ಹೊರಗ ಅದ್ದಾಡ್ಬೇಕು ಅಂತ ಅನ್ನಿ ಹೋಗಿರ್ತ ಇಲ್ಲ ಮತ್ತೆ ಆಕೆ ಆಕಿ ಅವ್ರ ಗೆಳತಿಯರ್ನ ಮೀಟ್ ಮಾಡಿದ್ದಿಲ್ಲ ಬಹಳ ದಿನ ಆಗಿತ್ತು ಭೇಟಿ ಆಗಿದ್ದಿಲ್ಲ ಅವರು ಅದ್ರ ಸಂಬಂಧ ಬೇಟೆಗೋಗಲಕ್ಕಿ ಅಬಬ ನಿನ್ ಗೆಳೆಯರ್ ನಿ ದಿನ ಭೇಟಿ ಮಾಡ್ತಿ ದಿನ ದಿನಾನು ದಿನಾ
ಇಲ್ಲ ಅದು ಹೊಲ್ ಬಿಡಕ್ಕ ನನ್ ಕಡೆ ಗಣಿತ್ ಬುಕ್ ಇದ್ ಗೊತ್ತ ನನ್ಗ
ಯಾಗಣಿತ ಮುಕ್ಕ
ದೊಡ್ಡ ಸಿಲಬಸ್ ಇರ್ತ್ ನೋಡು
ಹಾ ದೊಡ್ಡಸಿಲ್ಲ ಹ ಅದು ಯಾವ್ದಚಂದ್ರ ಬೋಸ್
ಹಾ ಹಾ ಅದೇ
ಏ ಹೋಗೋದ ಅದನ್ ಮಸ್ತೈತ್ ಅವಬಕ್ ಅದು ಇಲ್ಲ ಅಂತಂದ್ರ ಅಂತ ಸೈನ್ಸ್ತೂ ಭಾರಿ ಮಸ್ತ್ ಐತ್ ವಿಜ್ಞಾನದ್ದು
ಮತ್ ನೀ ಹೇಳಿದ್ದಲ್ಲ ಏನ ಹಿಂಗ್ ಮಾತಾಡ್ಬಾರ್ದ ಅಂತ
ಯಾದು ಇಲ್ಲೆಲ್ಲ ವಿಜ್ಞಾನದಂತೂ ಬಾಳ ಚಲೋ ಐತಿ
ಹ್ಮ ಹ್ಮ್ ಹ್ಮ್ ಹಂಗಂದ್ರ ಬಾರಿ ಬಿೂಡ
ಹ್ಮ್ ಮತ್ತೆ ಅದಕ್ಕೆೇ ಓದನ್ ಹಾಕ್ತೀನಿ ನಾನು
ಹ್ಮ ಹ್ಮ ಹಾ ಓದ್ತೀನಿ ಓದ್ತೀನಿ ಓದ್ತೀನಿ
ಪುಸ್ತಕವನ್ನು ಓದಬೇಕು ಒಳ್ಳೆಯ ಅಭ್ಯಾಸ
ಇನ್ನೊಂದ ಯಾವ್ದ ಇದು ಬರ ಆತೈತಿ
ಏನ್ ಬರತೈತಿ
ಇದು ಇದು
ಬಿಡುವ ಅವ ಹಂಗೇನು ಹೇಳ್ಬಾರ್ದು
ಹಾ ಹಾ ಹಾ ಅದೇ ಅದೇ ಬರ ಆತೈತಿ ಇನ್ನೊಬ್ಬರ್ಲಿತ್ರ ನಮ್ಮ ಒಬ್ಬರ ಆತೈತಿ
ಅಯ ಇಲ್ಲಾಳ ಹಂಗ ಏನ ಆಗಂಗಿಲ್ಲ ಏನ ನಾರ್ಮಲ್ ಆಗ
ಇಲ ಬಾರ ಹ
ನಾರ್ಮಲ್ ಆಗಿ ಬೇಡ ಬೇಡ ಬೇಡ ಅಷ್ಟೇ
ಹಾ ಹಾ ಆಯ್ತು ಮತ್ತ ನಿಮ್ದ ಎಲ್ಲಾ ಹೆಂಗಡಿ ಆತೇತಲ್ಲಿ
ವಿಶ್ವವಿದ್ಯಾಲಯಗಳಲ್ಲಿ ಒಂದು ಆಹ ವಿಶ್ವವಿದ್ಯಾಲಯ ಏನಲ್ಲ ನಮ್ದು ವಿದ್ಯಾಲಯ ಚಲೋ ನಡದೈತಿ
ಹ್ಮ್ ಅಕ್ಕ ನಾಗರ ಬರ್ದ ಕಾಲೇಜ್ ಐತ್ ನೋಡ್
ಹ್ಮ್
ಅಲ್ಲಿ ಎಲ್ಲಾ ಪ್ರಶ್ನೆ ಪತ್ರಿಕೆ ಸಿಕ್ಕಣನು
ಯಾರ್ ಕೊಟಾರ್ ನಿಂಗ
ನನ್ ದೋಸ್ತ್ ಅ ಸುಮ್ ನಾ ಟೆಂತ್ ದಿಂದಲ ಪ್ರಕ್ ಕ್ಟೀ ಮಾಡಕ್ ಬರ್ತಂತ ಅ ಶಿಲಾ ಬಸ್ ಮುಗ್ದಾಗ
ಹಾ ಹಾ ಹಾ ಹಾ ಓದದೆಲ್ಲ ಮುಗಿದ್್ಮ್ಯಾಲ ಅದದಕ್ ಕೇಳದು ಅಂದ್ರ ಎಕ್ಸಾಮಿ
ಅವರು ಸ್ವಲ್ಪ ಕಠಿಣ ತಗತಾರಲ್ಲ
ಹ್ಮ ಹಾ್ ಹಾ
ಮತ್ತ ನಮ್ಮೂ ಕಠಿಣ ತಗ್ದರಲ್ಲಿರ್ತಾರ ಅದಕ್
ಹ್ಮ್
ಅದಕ್ಕ ನಾ ಇಸ್ವಂದಿನವನು
ಅಕಿ ಯಾರಕಿ ಹುಡುಗಿ ಬರೀ ಇಲ್ಲಿ ಅಲ್ಲಿ ಎ ಹೇಳದುರು ಅಲ್ಲಿ ಇಲ್ಲಿ ಎುದು ಇ ಮಾಡ್ತಾಳ ನೋಡಕಿ ಇನ್ನ ಈಗ್ರ ಹೇಳಿನಕಿಗ ಸುಮ್ಮಿರ ವ ಅಂತಂದ್ರ ಕೇಳಂ ಕಲ್ಲ ನೋಡು
ಹ ಅಕ್ಕಕ್ಕೆ ಮತ್ತೆ ಏನ್ ಮಾಡದ ಕೇಳ್ಲಿಕ್ಕಂದ್ರ
ಏನ್ ಮಾಡಕ್ ಆಗಂಗಿಲ್ಲ ಬಿಟ್ಟರು
ಅದೇ ಮತ್ತ ಸುಮ ಇದದು್ ಬಿಡಕ್ ನಾವೇ
ಹ್ಮ ಮತ್ತ ಹೆಂಗ್ ನಡದೈತ್ ನಿಮ್ದ್ ಹೆಂಗ್ ನಡದೈತ್ ಶಾಲೆ
ಆರಾಮ್ ಮಾಡದೇ
ನಿಮ ನಿಮ್ ಸ ನಿಮ್ ಸರ್ ನಿಮ್ ಸರ್ ಅದಾರಲ್ಲ ಭಾಗವಾನ್ ಸರ್ ಸೈನ್ಸ್ ಹೇಳ್ತಿದ್ರಲ್ಲಾ ಅವ್ರ ನಮಗ ಅಲ್ಲಿ ಭಟ್ಟಿಿಯಾಗಿದ್ರು ಅವ್ರು ಇಲ್ ಕಲಿಗ್ ಬಂದ
ಅದೇ ಇಲ್ ಕಲ್ಲಿಗಡೆ ಇದು ಆಗ್ಯಾರ ಏನದು ಆಲ್ಲ ಹಾ ವರ್ಗಾವಣೆ ಆಗ್ಯಾರ ಹಾ ವರ್ಗಾವಣೆ
ಗ ಮಣಿ ಆಗತ ಅವ್ರ್ದ ಸಿಕ್ತಾರ ನಮಗಲ್ಲಿ ನಾನು ಹಿಂಗ ಊಟಾ ತರಕ್ ಹೋಗಿದ್ದೆ
ಅದು ನಿಮ್ ಕಾಲೇಜ್ ಇದ್ದಲ್ಲೇ ಆಗೇತಿ ವರ್ಗಾವಣೆ
ಅದೇ ಅಲ್ಲೇ ಅಲ್ಲಿನ ಎಲ್ಲಿ ಇದಕ್ ಹೋಗ್ತ ನೋ ನಮ್ ವೈದ್ಯರ ಕಡೆ ಕಲಿಯಕ್ಂತ ಅಂದು ಮುಂೆ ಜನ್ ಯರವರೆಗೆ ಅದ್ರ ಬಾಜುನೇ ಅವ್ರ ಮನಿ ಐತಿ
ಬಾಜುನೇ ಅಕಡಿ ಅಕಡೆ ಹೋಗಿದಲ್ಲ ಓಣ್ಯಾಗ ಅಲ್ಲೇ ಐ್ತಾನ
ಹಾ
ಹಾ ಹಾ ಹಾ ಚಲತ
ಹಾ ಸಿಕ್ತಾರ ಅವ್ರು ದಿನ ದಿನ ಸಿಕ್ತಿರ್ತಾರ ಊಟಕ್ ತೋರಕ್ ಹೋದಾಗೆಲ್ಲ ಅವ್ರ್ದನ್ ಮಗು ಐತಿ ತಣ್ಣದು ಹಿಂದಿ ವಿರಂಗಲ್ಲದಕ್ಕ ಅಲ್ಲ ಹ ಕನ್ನಡ ವರಲ್ಲಾ ಅದಕ್ಕೆ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಏ ಮತ್ ನೀ ಅಂದಲ್ಲ ಹಾ
ಬಾರಿ ಛೂಟ ದಾನ
ಹ್ಮ್ ಹ್ಮ್ ಹ್ಮ್ ಹ್ಮ ಹ್ ಹ ವಜ್ಜೋತ್ ಬಿೂಡ ಒಂದು್ ಹಂಗಂದ್ರ
ಹ್ಮ್
ಹ ಅವರು ಮತ್ತತ್ಟ್ರ ಇದಾದ್ರು ವರ್ಗಾವಣೆ ಆದ್ರು ಮತ್ತ ಪ್ರವೀಣ್ ಸರ್ ಅವರು ಹೋದರು ಮತ್ತ ನಾ ಇ ಕಡೆ ಇವರು
ಹ್ಮ್ ಹ್ಮ್ ಹ್ಮ್ ಹ್ಮ್ ಯಾರ ಮತ್ತ ಯಾರ ಮತ್ತ ಯಾರ
ಆ ಇವರು ಸಯತಾವಣಮ್ಮ
ಅವರು ಆದ್ರ ನಾ
ಹಾ ಬಾಗಲ್ಕೋಟ್ ಹಾ ಸಮಾಜ ಆತವರಲ್ಲ ಅವ್ರೆ
ಯಾಕ ಅವ್ರ ಯಕೋದ್ರರು ಅವ್ರ ಅವರು ಬಾಗಲ್ಕೋಟೆ ಏ
ಹಾ ಬಾಗಲ್ಕೋಟಾ ಇಲ್ಲಿ ಸರಿಯಾಗಿ ಹತಿದ್ದಿಲ್ಲ ಮ ಮತ್ ಅಲ್ಲಿ ಅವರು ಅವರು ಇರ್ತಾರಲ್ಲ ಅವ ಕೊ್ಗುದು ಇದದು ಆಾಗತಿತ್ತ ಅಂತ ಮತ್ ಅವ್ರಗ ಆರಾಮ್ ಇರಲ್ಲಾ ಅದಕ್ ಹೊರಕೊ ಮುಗುದಿದ ಆತಿತ್ತ ಅಂತ ಟ್ರಾನ್ಸ್ಫರ್ ತಗ್ಬಿಟ್ರರು ಅವ್ರ ಮಗನು ಅಲ್ಲಿ ಹ ಬಾಗಿಲ್ ಕೊಡ್ದಾಗತಲ್ಲ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ
ಹ್ಮ್
ಹೌದ ಅವರ ಮಗನುು
ರಾಷ್ಟ್ರೀಯ ಮಾಧ್ಯಮ ಓಕೆ ಅದಾ ಹ ಹಾ ಸರಿ ಸರಿ ಸರಿ ಇವಾಗ ಅರ್ಥ ಆಯ್ತ ನನಗ ಏನಂತ ಸರಿ ಬಿಡಪ್ಪಾ ನೀವೇನ ಎಲ್ಲರೂ ಬಿಟ್ಟ ಹೋಗ್ಬಿಟ್ರೆ ನಿಮಂದ ಅಂದ್ರ
ಹ ಮತ್ತ
ಛ ಹಿಂಗ ಆಬಾಡ್ದಗಿತ್ ನೋಡ್ ನಿಮಗ
ಅದೇ ಅದೇ ಹೇಳ ಆ್ತೀನಿ ಕುಕ್ ಎಲ್ಲಾ ಎಲ್ಲಾ ಚಲಿ ಇದು ಆಯಬಿಟ್ರು
ನಿಮಗ್ ಯಾರ್ ಹೇಳ್ತಾರ್ ನಿಮಗ್ ಇದ್ದೇ ಯಾರ್ ನೀಡ್ತಾರೀ ಸದ್ ನಿಮಗ್
ಸಮಾಜ ತೋೊಂಡೋರು ಬಂದಾರೀ ಸದ ಮತ್ತ
ಹೌದನಾ ಬರೆವು
ಹ್ಮ ಬೇಾರದವ್ರ ಬಂದಾರ ಂಗಾ ಆಂಗ್ಲ ತೋೊಂಡೋರು ಬಂದಾರ ಸಮಾಜ ತಗೊಂಡೋರು ಬಂದಾರ ವಾಣಿಜ್ಯ ತಗೊಂಡೋ್ರು ಬಂದಾರ
ಯಾಕ ಪಾಟೀಲ್ ಸರ್ ಹೋದ್ರೇನ್
ಇಲ್ಲ ಬಂದಾರ ಮತ್ ಎಕ್ಸ್ಟ್ರಾ
ಎಕ್ಸ್ಟ್ರಾ ಹೆಚ್ಚುವರಿಯಾಗಿ ಬಂದಾರೆ
ಚೋರ ಮುಂದರ
ಬಾರಿ ಬಿಡಪ್ಪ ಆದ್ರೂ ನಿಮ್ಗ ನ್ ಕಡಿ್ಮಿ ಏನ್ ಮಾಡಿಲ್ಲವ
ಅಯ್ಯೋ ಎಷ್ಟು ಇದಾಗತ್ ಗೊತ್ತಾನ ತಲಿ ಕೆಡತ
ಯಕ ಯಾ
ಅವ ಹೋಗಿದ್ರ ಸಲೆಗೆ ಮತ್ತ್ ನಾವ ಟ್ ಅವ್ರ ಕೈ ಹಾಕಂತ ಯ ಯ ಲ್ಲ ಹಾ ನಿಂದೊಂದ್ ಪತ್ರ ಸಿಕ್ಕೇತ್ ನನಗೆ ಇದು ಇದು ವಿಷ ಇದು ಇದು ರಜೆ ಪತ್ರ
ರಜೆ ಪತ್ರ ಅಯ್ಯೋ ಬಿಡು ಅದಕ್ಕೆಲ್ಲ ಎಷ್ಟು ಒದ್ದಡಿ ಗೊತ್ತಾ ನಾವು ಮತ್ತೆ ಏನದು ಹಾಜರಾತಿ ಕಡಿಮೆೆಗೆತ್ಂತ ಹಂಗಂತ ಹಿಂಗಂತ ಅಂತಂದ ಅಷ್ಟು ಒದ ಅಡಿ
ಹ್ಮ್
ಹಾಕಿ ಇಟ್ಟ ಬಂದೆ ಅಡುಗೆ ಮನಿ ನಮ್ಗ ಏನ್ ಅವ್ರು ಎಕ್ಸಾಮ್ ಬರಯಕೆ ಕೊಡಕತಿದ್ದಿಲ್ಲ ಈ ವರ್ಷ ನಾ ಏನ್ ಎಕ್ಸಾಮ್ ಬರೀತಿದ್ದಿಲ್ಲ ಈ ವರ್ಷ ಅೂ ಹೆಂಗ ಮಾಡಿ ಹಂಗ ಹಿಂಗ್ ಮಾಡಿಂಗ ಹೆಂಗೆ ಏನಂತಾರ ಅದನ್ನ ಅದು ಇದು ಕಣ್ಣ ಮುಚ್ಚಾಲೆ ಆಟ ಆಡೋ್ರ ಜೊತಿ
ಹಾ ಎ ಕಾಲ್ ಮುಗ ಕೈ ಮುಗುಂದು
ಕಾಲ್ ಮುಗದ್ ಕೈ ಮುಗದ್ ಏನ್ ಮಾಡ್ಲಿಲ್ಲ ಅಷ್ಟೇ ನಾವು ಹೆಚ್ಚುವರಿ
ಹ
ನಂತರ ಕ್ಲಾಸಸ್ ಗಳನ್ನ ಬರ್ತೀವಿ ಅಂತಂದು ಏನು ಪರೀಕ್ಷೆ ನ ಒಂದ ವಾರಿ ಇತ್ತು ಅಲ್ಲಿ ಮಠನೂ ನಾವು ಕಾಲೇಜಿಗೆ ಹೋಗಿವವಿ ಎಲ್ಲರೂ ಒಂದ್ ತಿಂಗಳು ಕಾಲೇಜ್ ಬಿಟ್ಟಾರೆ ನಾವು ಬರೀ ಒಂದೇ ವರ್ ಕಾಲೇಜ್ ಬಿಟ್ಟಿವವಿ ಅಷ್ಟೆಲ್ಲಾ ನಮಗ್ ತತ್ರಾಸಸ್ ಕೊಟ್ಟಾರ ಅವ ಆದ್ರೂ ಎಲ್ಲಾ ಸಬ್ಜೆಕ್ಟ್ ಎಲ್ಲ ಕ್ಲಿಯರ್ ಅದು ನನ್ಗೆ
ಹಾ ಅವರು ನೋಡು ನಿಮಗ್ ಇದು ಮಾಡೋರು ಫೇಲ್ ಆದ್ರು
ಹ್ಮ್ ಈಗ ಹೆಂಗ ಅಗೆತದಾ ಗೊತ್ತೇನು ಅವ್ ಸರ್ ಇದ್ರಲ್ಲಮ್ಮೈದ್ರಗ ಸರ್ ಅವರು ನಮಗ್ ಒಟ್ಟ ಪರ್ಮಿಷನ್ ಕೊಡಕತ್ತಿದ್ದಿಲ್ಲಲ್ಲಾ ಇದನ್ನು ಬರಯಕ್ ಎಕ್ಸಾಮ್ ಅವಾಗ ಅವ್ರ ಮುಂದ ಮುಂದ ಅವರ ಮುಂದ್ ಬಂದಾಗ ಮುಂದ್ ಬಂದಾಗ ಎಲ್ಲ ಬಾರಿ ಅನಿಸತತ್ ನಮಗ್ ಈ ಮನುಷ್ಯ ನಾವ್ ಎಕ್ಸಾಮೆ ಕೊಡಕ್ ಬಿಡ ಬರಯಕೆ ಬಿಡಾಕತಿದ್ದಿಲ್ಲ ಈ ಇವಾಗ ನೋ ಅವ್ರ್ ಮುಂದ್ ಪಾಸ್ ಆಗಿ ಹೆಂಗ್ ಮಸ್ತ ಅಡಕತಿವಲ್ಲ ನಾವು ಅಂತಂದ
ನೀ ಎಲ್ಲದಿ ಸದ್ದ ಒಳಗದಿ ಮ್ಯಾಗದಿ
ಎಲ್ಲ ಒಂದು ನಾನಂತೂ ನಮ್ಮ ಇದ್ರ ಮ್ಯಾಳ್ಗೆ ಮ್ಯಾಲ ಅದ್ದಡಾಕ್ತೀವಿ
ಹ್ಮ್ ಹ್ಮ ಬಾರಿ ಬಿಡಾವ ನೀನಂತರು
ಹೂ ಮತ್ತೆ ಮಸ್ತ್ ತಂಪ ಐತಿ ತಿ ಎಲ್ಲಾ ಐತಿ ನೀನು ಬರೇ ಸ್ವಚ್ಛ ಮಾಡಕತಿ ಕೆಲ್ಸಾ ಮಾಡು ಒಳ್ಳೇದಾಗ್ಲಿ
ಹ್ಮ ಹಾ ಹಿಂಗ ಆರೈಸ್ತರವ ಚೋಲೋ ಆಗತ್ತ
ಮಮ್ಮಿ ಹೇಳಿದ್ದ ಎಲ್ಲಾ ಕೇಳ್ತಿರು ಎಲ್ಲಾ ಕೆಲ್ಸ ಮಾಡುವ ಒಳ್ಳೇದಾಗ್ಲಿ ಚೊಲೊತಾನೆಗ ಓದು
ಪ್ಪನ
ಒಂದ್ ನಿಮಿಷ ಇರು ಒಂದ್ ನಿಮಿಷರು ಒಂದ್ ನಿಮಿಷರು
ಹ್ಮ್
ಹಿ
ಏನ ಅತ್ ಏನ್ ಅತ್
ಕಟ ಮಾಡ
ಏನಂದ ಥೋಡಿಲಿ ಒಂದೇದ್ ಆಪ್ಷನ್ ಹೋಡ್ಲಿ ಎರಡ್ನೇದ್ ಮೂರನೇದ
ಕಟ್ ಮಾಡದ ಎಲ್ಲ ಐತಿ ಅಲ್ಲಿ ಹೋಡಿ ಕೆಂಪಗರುತ್ತಲ ಹಲೋ ಹ್ರ